ವ
ಹಾ ಹಲೋ.
ಮಬಲೆ ಆರಾಮಾ.
ಹಾ ಎಲ್ಲಾ ಆರಾಮ್ ನೋಡಪ್ಪ ನೀ ಆರಾಮ.
ಹ್ಮ ಅರಾಮ್ ಅರಮ್ ಎಲ್ಲಿದ್ಯಪ್ಪಾ.
ಇಲ್ಲೇ ಹೊರಗಡೆ ಬಂದಿದ್ದೆ ಸುಮ್ನೆ ತೆರಗಾಡ್ಕೋತ ಒಂದ್ಸ ಸೆಕೆಂಡ್ ಹ್ಯಾಂಡ್ ಫೋನ್ ತಗೋಬೇಕ್ ಅಂತ ಬಂದೀವಿ ಎಲ್ಲಿ ಸಿಗ್ತದೆ ಸ್ವಲ್ಪ ಏನಾರ ಐಡಿಯಾ ಇದ್ರೆ ಹೇಳು ಶಾಪುರದಾಗ. ಕೊಡ್ದಾಗ
ಯ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಏನ್ ಹೊಸದ ಇರ್ಬೇಕ ಏನ್ ಅಷ್ಟಾಗಿ ಇರ್ಬೇಕಾ.
ಅಷ್ಟೇ ನಾರ್ಮಲ್ ಒಂದ ಏಳ ಎಂಟ್ ಸಾವಿರ ರೂಪಾಯದಾಗ.
ಫೈ ಜಿ ನ.
ಹು ಫೈ ಜಿ ನೋಡ ಒಂದ್ ಏಳ್ ಎಂಟ್ ಸಾವಿರದಾಗ ಚಲೋ ಇದ್ದಿದ್ ತರ್ಸು.
ಹೌದಾ ಇವತ್ತೇ ಬೇಕಾ.
ಹ್ಮ್ ಇವತ್ ನೋಡ ಯಾರಿಗಾರ ಕೆಳ ಸ್ವಲ್ಪ ಅರ್ಜೆಂಟ್ ಆದ ವಬ್ನಿಗೆ ನಮ್ ದೋಸ್ತ ಕೂಡದದ ಫೋನು. ಹ
ಮಾಡೆಲ್ಲ್ ಯಾವ್ದ್ ಬೇಕು.
ಮಾಡಲ್ ಯಾವ್ದ್ ಇದ್ರು ನಡೀತದ ಹಂಗೇನಿಲ್ಲ.
ಹ್ಮ್
ಎರಡು ವರ್ಷದಿಂದ ಇದ್ರೆ ನಡಿತದೆ.
ಒಂದು ವರ್ಷ ಎರಡು ವರ್ಷಂದ ಸಿಗದೆ ಡೌಟಪ್ಪ.
ಮತ್ತ್ ಎಷ್ಟ್ ವರ್ಷಂದ್ ಸಿಗ್ತವ.
ಅವು ಮೂರ್ ವರ್ಷ ನಾಲ್ಕು ವರ್ಷ ಸಿಗ್ತಾವ ಒಬ್ಬ ಒಂದೊಂದ್ ಕಳ್ಳತನ ಫೋನ್ ಆಗಿರು ಇರ್ತಾವ ಎಲ್ಲ ಹೇಳಕ್ಕ್ ಆಗಲ್ಲ ಅವು.
ಹ ಹಂ ಡಿಸ್ಪ್ಲೇ ಅ ಅದು ಹಾಕಿದ್ ಸಿಕ್ತಾವೆನು.
ಹ್ಮ್ ಮತ್ತ ಅವ್ರು ಹಾಕೊಡ್ತಾರ ಒಂದ್ ಹದಿನೈದುನೂರು ರೂಪಾಯಿ ಮಾಮೂಲಿ ಡಿಸ್ಪ್ಲೇ. ಆಮೇಲೆ ಹೋಯ್ತಂದ್ರೆ ಮತ್ತೆ ಎಲ್ಲಿ ಜಗಳಾಡ್ಕೊಂಡ ಕುಂದ್ರದು ಅದುಕ್ಕೆ.
ನೋಡು ಯಾವದ್ರು ಒಂದ್ ಎಂಟ್ ಹತ್ ಸಾವಿರದಾಗ ಸಿಗ್ತಾವೆನ್ ನೋಡು. ಹ
ಎಂಟ್ ಹತ್ ಸಾವಿರದಾಗ ಸಿಗ್ತಾವ್ ಬಿಡು ಹಂಗೆನ ಕಂಡೀಷನ್ ದಾಗೆಲ್ಲ ಚಲೋ ಸಿಗ್ತಾವ ಬಿಡು. ಹೇಳಕಾಗಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಬೇರ್ಕಿತಾವ ಅವ್ರ ಡಕುಮೆಂಟ್ಸ್ ಕೊಡ್ಸೋ ತಗೋಬೇಕಂಗೆ ನಾವು.
ಇಲ್ಲ ಮತ್ ಅಂಗಡೆಗ್ ಶೋರೂಮ್ದಾಗ್ ಹೋಗ್ ತಗೊಂಡಿರ್ತಿವಲ್ಲ ಈಗ ಈಗ ಶೆಡ್ಜಿ ಅಂಗಡಿ ಆತು ಕನ್ ಬ ಅಮೆಲೆ ಅವ ಬಿಲ್ ಹಾಕ್ ಕೊಡತಾನ ಏನರೆ ಆಯ್ತು ಅಂದ್ರೆ ಅವನ ಮೇಲೆ ಹಾಕ್ಲಾಕ್ ಬರತಲ್ಲ.
ಹ್ಮ್ ಅದೇ ಅದೇ ಮಾಡ್ಸ್ಬೇಕ್ ಇವಾಗ ಇಲ್ಲಾಂದ್ರೆ ಹಂಗೆ ತಗೊಂಡ್ ಬಂದ್ರೆ ಅಂದ್ರೆ ಇಲ್ಲ ನಮ್ಮೇಲೆ ಬರ್ತ್ತ ಆಮೇಲೆ. ಯಾವೆಲ್ಲವು ಹೊರಗಿನವು ಫೋನ್ ಇರ್ತಾವ ಕಳ್ತಾನಗಿರೋ ಫೋನ್ ಅವು.
ಅದನ್ನು ಕರೆಕ್ಟ್ ಮತ್ ನೋಡ ಯಾವ್ದ್ರ ಲಿಂಕ್ ನಗಿತ್ ಒಂದ ಹೇಳ ಫೋನ್ ನೋಡಮ್ಮ ಯಾವ್ದ್ರ ತಗೋ
ಹ ಹೌದಾ ಯಾವಾ
ಹ್ಮ ಹೌದೌದು ಸ್ವಲ್ಪ ಒ ನಮ್ದು ತಮ್ಮವು ಈಗ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗದ ನೀಟ್ ಎಕ್ಸಾಮ್ ಗಿಕ್ಸಾಮ್. ಬರದು ಬಂದಾನ ಮನ್ಯಾಗ. ಿರಿ ಬಾ ಮಾಡಲತನ್ ಫೋನ್ ಬೇಕ ಅಂತ ಅದ್ರ ಸಲಾಗಿ ಒಂದ್ ಯಾವ್ದಾದ್ರ. ಸಸೆಕೆಂಡ್ ಹ್ಯಾಂಡಲ್ ಮೊಬೈಲು.
ಯಾವ್ದ್ ಸ್ಕಾಲರ್ಶಿಪ್ ಬಂದಿರ್ತವ ಹೊಸದ್ ತಾಂಬುಡು, ಸೆಕೆಂಡ್ ಹ್ಯಾಂಡ್ ಗಿಂತ ಹೊಸದೇ ತಗೊಂಬುಡಕಿಲ್ಲ.
ರೊಕ್ಕ ಬಲ್ಲಪ್ಪಾ ಎಲ್ಲಾ ಎರನ್ ನಡದ ಮಳೆ ಇಲ್ಲ ಏನಿಲ್ಲ
ಕಮ್ಮಿ ದ ಹಂದ ಹ
ಹಂಗೆ ಅನ್ನುಸ್ತದ ಮರಯ ಏನ ಇಲ್ಲ ನಂಬಲ್ಲಿನು.
ನೀನು ದೊಡ್ಡ ಐಫೋನ್ ತಗೊಂಡಿದ್ದಿ ಮತ್ತೆ ಯಾಕ ಅವ್ರಿಗೆ ಇದು ಮಾಡ್ತಿ ತಗೊ ಅವ್ರಿಗೆ ಒಂದು ಕೊಡ್ಸಿ ಬಿಡು ಒಂದು ಐಫೋನ್. ಕೊದೆ
ಈಗ ನಂದು ಈಗ ಮೊದಲು ನಂದು ಬಿಸ್ನೆಸ್ ಇತ್ತು ಸ್ವಲ್ಪ ಬಿಸಿನೆಸ್ ನೆಡೆಯಲಾಗದ
ಹಾ
ಹ್ಮ್ ಮೊದಲು ಮೆಡಕಲ್ದಾಗ ಕುಂದಿರ್ತಿದ್ದೇನ
ಆಹಾ
ಮೇಂಟೈನ್ ಮಾಡಿಕೊಂಡು ಹೋಗ್ತಿದ್ದೆ ಯಾರ್ದಾಗ ಏನಾರ ಸ್ವಲ್ಪ ಉಳಿತಿತ್ತು ರೊಕ್ಕ ಅದು ಇರ್ತಿದ್ ಈಗ ಮೆಡಿಕಲ್ ಅದು ಎಲ್ಲಾ ಬಿಟ್ಟಿನ ನಮ್ ಭಾವ ಅವ್ರು ಮೆಂಟೈನ್ ಮಾಡ್ಲಾತಾರೆ ಅವ್ರ ನಮ್ ರೊಕ್ಕ ಕೊಡಲ್ಲ ಬಿಡಲ್ಲ ನಾವೇ ಓನ್ ಮಾಡ ಏನ್ ಮಾಡದ್ರ ಆಗ್ತಿತ್ತದೆ ತಕೊ ನೀನು ಫೋನ್
ಹಾ ಹಾ ಹಾ
ಹ್ಮ ಅದನು ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದೀರಿ ಬಾಕಿದು ಎಲ್ಲಾ ಉಳಿದು ಎಲ್ಲ ಲೋನ್ ಮಾಡ್ ಗಿಡ್ ಕೊಂಡಿದೀನಿ ಹ
ಹ್ಮ್
ಹ್ಮ ಯಲ್ಲಾ ಯಾರಣ್ಣ ಏನ್ ಮಾಡಕಾಗುತ್ತೆ ಈಗ ನೋಡುವ ಒಂದನೇ ತಾರೀಕು ಎಷ್ಟು ಮೂರವರ್ ಸಾವಿರ ರೂಪಾಯಿ ಕಂತ್ ಕಟ್! ಕಟ್ ಬೇಕು ರೊಕ್ಕ ಇಲ್ಲ ಏನಿಲ್ಲ ಹ್ಮ್ ಏನ್ ಮಾಡ್ದೆ ನನ್ನ ರಣ ಅದ
ತಕ್ಕೊಂಡ್ ಬಾ ಕಂತು
ಫೋನ್ ದು ಒಂದ್ನೇ ತಾರೀಕು ಕಟ್ಟಬೇಕು ಈಗ ಮೂರವ ಸಾವಿರ ರೂಪಾಯಿ ಎಲ್ಲಿ ಅಡ್ಜಸ್ಟ್ ಆಗಲ್ಲಗತ್ ಹೊಸ ಫೋಡ್ ಕೊಡಬ ಎಲ್ಲಿ ಹರಣ ಅದ ಹೊಸ ಫೋನ್ ಎಲ್ಲಿ ಕೊಡುಸದೆ ಹೇಳು
ಇದು ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದೇ
ಡೌನ್ ಪೇಮೆಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ದೆ
ಹಾ ಹಾ
ಇನ್ನೊಂದು ಬೆಳದಿದ್ದೆ ಒಂದ್ಸಲ ಪಾ ಆಗಲ್ಲಾ ಮತ್ತೆ ಇನ್ನ ಎಷ್ಟು ಇನ್ನ ನಲವತ್ತು ಸಾವಿರ ರೂಪಾಯಿ ಅದೆ
ಎಷ್ಟು
ಹ್ಮ್ ಇನ್ನನ್ ನಲ್ವತ್ ಸಾವಿರ ರೂಪಾಯಿ ಹೋದು ಅರವತ್ತು ಸಾವಿರ ರೂಪಾಯಿ ಕೊಂಡ್ ರೇಟ್ ಅದ ಮತ್ ಮೂರು ಸಾವ್ ರುಪಾಯಿ ಚಾರ್ಜ ಸರ್ ಅದು ಚಾರ್ಜರ್ ಗೆ ತಗೋಳಕೆ ಹೋದ್ರೆ ಅಂದ್ರೆ ಎರಡೂರೆ ಸಾವಿರ ರೂಪಾಯಿ ಚಾರ್ಜರ್ ಅದ ಮತ್ತ ಬಜಾರ್! ಕಟ್ಮಾದ್ಕೊಂಡಿದ್ದೆ ಅದಕ್ಕ ಒಂದ ಎರಡುವರೆ ಸಾವಿರ ರೂಪಾಯಿ ಫೈ ಬರ್ತದೆ
ಹ್ಮ್
ಹ್ಮ್ ಮೊದಲು ಕಡಿಮೆ ಇತ್
ಹ ಅಲ್ಲ ಐಫೋನ್ ಯಾವದು ಫಿಫ್ಟಿನಾ
ಹಾ ಐಫೋನ್ ಫಿಫ್ಟೀನ್
ಫಿಫ್ಟಿನ್ ಅಷ್ಟೇನಾ ಪ್ರೊ ಎಷ್ಟು
ಹೋ ನೋಡಪ್ಪ ಐಫೋನ್ ಸಿಕ್ಸಿನ್ ಪ್ರೋ ಸೆವೆಟನ್ ಪ್ರೋ ಎಟಿನ್ ಪ್ರೊ
ಪಿಪ್ಟಿನ್ ಪಿಪ್ಟಿನ್ ಪ್ರೊ
ಫಿಫ್ಟೀನ್ ಪ್ರೋ ನೋಡಪ್ಪಾ ಎಷ್ಟ ಅದೆ ಅಂದ್ರೆ ಎಂಭತ್! ಈಗ ಮತ್ತೆ ರೇಟ್ ಹಚ್ಚಿ ಒಂದ್ ಲಕ್ಷ ಅದೇ ಫಿಫ್ಟೀನ್ ಪ್ರೋ ಅದು ಹೌದು
ಬಾಳ ಆಯ್ತ್ ಬಿಡಪ್ಪ ರೇಟ್ ನಂದು ಅದೇ ತಗೋಬೇಕಂದು ಮಾಡಿದೆೆ ಅದಕ್ಕೆ ಕೇಳಿದೆ ರೇಟ್
ಇರುತಪ್ಪ ಎಲ್ಲಾ ಬಿಸ್ನೆಸ್ ವಜ್ಜಿ ನಡೆದಿರ್ಬೇಕಲ್ ನಿಮ್ಗೆ ಈಜೆ
ನಡ್ದವ ಬಿಡು ಹಂಗೆ ಹಾ ನಡ್ದವ
ಲಗ್ನ ಸೀಜನ್ ಮುಗಿತ ಏನಾ
ಮುಗೀತ ಹಗೆ ಒಂದ್ ಯಾವನ್ ಸಿಗತಾವ ಅಲ್ಲಲ್ಲಿ ಇಲ್ಲಿ ಮೊನ್ನೆ ಒಂದು ಒಂದಂದಿನಕ್ಕೆ ನಲ ಮೂವತ್ತ ಐದು ಸಾವಿರ
ಒಂದ ದಿನಕ್ಕೆ ಮೂವತ್ತ ಥೈದು ಸಾವಿರ ರೂಪಾಯ ತಗಂಬಂದು ಬಿತ ಬ ಎಣ ದಿನ ಕೊತರ ಏನ್ ಪರಕ್
ಮಾಡಾಡ್ಬೇಕಲ್ಲಪ್ಪಾ ಆ ಕಡೆ ಅದ ಎಲ್ಲಾ ಮೆಟರಿಯಲ್ಸ್ ಎಲ್ಲಾ ನೋಡಿದ್ರ ಮೂವತ್ ಲಕ್ಷ ಹೋಯ್ಯ ಹದಕ್ಕೆ ಎಲ್ಲ ಗಾ ಗಡಿಅದು ಇದು
ಹ್ಮ್ ಲಕ್ಷ್ಯ ಬಂಧ ಎಲ್ಲ ಮ್ಯನೆಜ್ಮೆಂಟ್ ಮಾಡ
ಮತ್ತ ಅವ್ರರು ಹುಡೂರು ಬಂದವ್ರರು ಮ್ಯಾನೇಜ್ಮೆಂಟ್ ಅದು ಇದು ಮಾಡಕ್ ಎಲ್ಲ ಅವ್ರ ಕೊಡ್ಬೇಕಕ್
ಮೂವತ್ತೈದ ಸಾವಿರ ರೂಪಾಯದಾಗ ಮೂವತ್ ಸಾವಿರ ರೂಪಾಯಿ ಹೂದ್ರು ಯಾರ ಮೂವತ್ ಸಾವಿರ ರೂಪಾಯಿ ಯ್ತಲ್ಲ
ಹ್ಮ್ ಹ್ಮ ವಲಿತ ಬಡೋ
ಹತ್ತ
ಆದ್ರೆ ಅದಕ್ಕೆಲ್ಲ ಅದಕ್ಕೆ ಆಯ್ತ ಅಂದ್ರ ಮತ್ತೆ ಅದು ದೊಡ್ಡಯರಾಣ ಅದು ಮಾಡ್ಸ್ಬೇಕ ಅಂದ್ರೆ ದೊಡ್ ಜಗೋಗ ರೊಕ್ಕ ಇಲ್ಲಲ್ಲ ಇಲ್ಲೆಲ್ಲಿ ಏನ್ ಸಿಗೋದಿಲ್ಲ ಸಾಮಾನನ್ ಎಲ್ಲ ಮತ್ತತ್ ಕಡೆ ಹೈದ್ರಾಬಾದ್ ಪುಣೆ ಆಕಡೆ ಹೋಗ್ಬೇಕು
ಅದರ ಅದರ ಆದ್ ಬಿಡು ಮತ್ತ ಈಗ ಒಂದ್ ಸಾತಿ ಸ್ಪಿಕರ್ ಕೆಡ್ತಪ್ಪಾ ಅಂದ್ರೆ ಮತ್ತತ್ ಮಾಡಿಸಸ್ತಿರಿಲ್ ನೀವು ತಗೊಂಡೋಗಿ
ಸ್ಪೀಕರ್ ಅದೇನ ಆಲ್ರೆಡಿ ಒಂದ ತರ್ಸಿರ್ತೀವಿ ಅಂದ್ರೆ ಒಂದ್ ಎರಡ್ ಮೂರ್ ಸ್ಟಾಕ್ ಇಟ್ಟಿರ್ತವ ನಮ ಸ್ಪೀಕರ್ ಅದು ಹೊಸದ್ ಹಾಕಿ ಬಿಡ್ತೀವಿ ಅದು ಹಳೆದ ಆ ಹಳೇದ ಸ್ಪೀಕರ್ ಏನಿಲ್ಲ ಅದು ಕಳಿಸಿಿ ಬಿಿಡ್ತೇವಿ ಒಬ್ಬರ ರೆಡಿ ಮಾಡ್ ಅಂತೇಳ ಹೇಳಿ ಓನರ್ ಓನರ್ ಹೋಗ್ತಾನಂದ್ರ ನಮ್ಗೆ ಯನ್ ಕೇಳಸ್ತಾನ ಯ ಅದ ಒಂದ್ ಐದಾರು ಜನ ಬೇಕು ಮೇಂಟೈನ್ ಮಾಡಕ್
ಹ್ಮ್ ಒಂದಿಬ್ಬರುದುು ನಡಿತಾ ಬಿಡು ಒಂದ್ ಒಬ್ಬರು ಆಪ್ರೇಟರ್ ಮಾಡ್ಕೊಂತಾರ ಒಬ್ಬ್ರ ಲೈಟಿಂಗ್ ಹೊರಗಡೆ ಮತ್ತೆ ಡ್ರೈವರ್ ಇರ್ತಾನ ಮತ್ತೆಡ್ರೈವರ್ ಗಾಡಿ ತಗಸೊಂಡ್ ಹೋಗ್ಬೇಕವ ಮ್ಯಾಗ ವೈರಿ ಗಿರಿ ಎಲ್ಲ ಇರ್ತವ ಅವ್ರೇನು ಅಪೋಸಿಟ್ ಅವ್ರು ಮಜೀದ್ವ್ರ ಏನಯ ಹಂಗ ಹಿಂಗ ಬರ್ತ ಬಾ ಅಂತ ಹೇಳ್ತಾರ ಆಮೇಲೆ ಅದು ಏನ್ ಯ್ತ ಅಂದ್ರ ಅವ್ರು ನೋಡೋದಿಲ್ಲ ಮತ್ತತ್ ನಾವೇ ನೋಡ್ಕೋಬೇಕಾಗತ್ ಗಾಡಿದು
ಹ್ಮ್ ಅದನ್ನು ಕರೆಕ್ಟ್ ಅದು ಮತ್ತ ಮದ್ವೆ ನಿಂದ ಯಾವಾಗ ಬರ ಎಲ್ಲ ಬರ ಎಲ್ಲ ಬ್ಯಾರರ್ ಮದ ಮಾಡಲತ್ತೆ ನಿಂದು ಮದುವೆ ಆಗ
ನಮ್ಮ ಮದುವೆ ಇನ ಲೇಟ್ ಆದ ಅ ಇನ್ನು ಇವಾಗ ಮದುವೆ ಮಾಡ್ಕೊಂಡು ಈ ವಯಸ್ಸಿಗೆ ಏನು ಮಾಡಮ್ಮ ಇವಾಗ ಇಪ್ಪತ್ತೊಂದುೆಡಿ ಹಾಕತ್ತೆ ಹ
ಹ ಬರ ಏನ್ ಇದೇ ವಯಸ್ಸ ಅದು ಇಲ್ಲಾಂದ್ರೆ ಮತ ಸ್ಪಾ ಆ ಕಡೆ ಈ ಕಡೆ ಹೋಗ್ಬೇಕಪ್ಪ
ಅಯ ಇಲ್ಲಪ್ಪ ಮೊದ್ಲು ಮದ್ವೆನ್ ಮಾಡ್ಯದ ಯಾವಾಗನ್ ಮಾಡ್ಬೋದು ಬಿಡು ಇವತ್ತ ಇವತ್ ಇದ ಮಾಡ್ಕೊಂಡ್ ನಾಳೇನು ಮಾಡ್ಬೋದು ಮದ್ವೆ ಲ್ಯಾಂಡ್ ಮಾಡ್ಕೊಂತ ಅದು ಮತ್ತ ಇವ ಒಂದ್ಸರ್ತಿ ಮದ್ವಿ ಆಯತ್ಂದ್ರ ಮತ್ ಮನಿ ಬಿಟ್ಟ ಬರ್ಬಾರ್ದ ಹಂಗ ಆಗತ್ತ
ಹ್ಮ
ಎಲ್ಲಾ ದುಡಿಬೇಕು ಎಲ್ಲಾ ಮಾಡ್ಬೇಕು ಇವಾಗ ಹ್ಮ್
ಹ್ಮ್ ಹ್ಮ ಅದನ್ ಪ್ಲಾನ್ ಎಲ್ಲ ಮೂ ಪ್ಲಾನಿಂಗ್ ಹಾಕಿದ್ವಿ
ಹ್ಮ್ ಹ್ಮ್ ಹ್ಮ್ ಅದ ಎಲ್ಲಾ ಇವೆಲ್ಲಾ ಮಾಡ್ಬೇಕಂದ್ರೆ ಬಾಳ ಉಪಯೋಗಿ ಇವಾಗ ಎಲ್ಲಾ ಅಮೌಂಟ್ ಇಟ್ಕೊಂಡಿರ್ಬೇಕು ಯಾವದೊ ಬಿಸ್ನೆಸ್ ಮಾಡ್ತಿರ್ಬೇಕು ಏನ ಒಟ್ಟೆ ಏನೋಂದ್ ಮಾಡ್ತಿರ್ಬೇಕು ಸುಮನೆ ಮದ್ವೆ ಆ ಕೆ ಸಿ ಹ್ಮ್ ಸುಮ್ನೆ ಮದ್ವೆ ಆಗಿ ಆಮೇಲೆ ಮತ್ತೆ ಏನೆಲ್ಲ ಸಿದ ದುಡಿಯಕ್ ಹೋಗ್ಬೇಕ್ ಆಗತ್ ಅಕೀಗ ನಾವು ಇಬ್ರು ಸೇರಿ- ಹ್ಮ್
ಮತ್ತೆ ನೋಡದು ಎಲ್ಲಾ ಅಜ್ಜಸಾರ್
ಮತ್ತೇನ್ ಹೇಳದು ಮತ್ತೆ ನಿಮ್ದು
ನಮ್ದ್ ಏನ ಇಲ್ ನೋಡಪ್ಪಾ ಸುಮ್ಮ್ ಊಟ ಮಾಡೋದು ತಿರ್ಗಾಡದ ಅಷ್ಟೇ ಮತ್ತ ಏನ್ ಇರುತ್ ನೋಡ ನಮ್ದು ಅಲ್ಲಾ ನಿಮ್ದೇ ಈಗ ಮೆಡಿಕಲ್ ಬಿಟ್ಟೀನಿ ಸುಮ್ ಇಲ್ಲೇ ಒಂದ ಕ್ಲಿನಿಕ್ ಆದ ಕ್ಲಿನಿಕ್ ಹೊಂಟೀನಿ ಮುಂದೆಸ ಒಂದ್ ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರ ಮುಂಜಾನೆ ಒಂಬತ್ತರಿಂದ ಐದರ ತನ ಮಾಡಬರ್ತೆನಿ
ಹಾ ಹಾ
ಅದೇ ಏನ್ ಏನು ಸ್ಕಾಲ್ಪ್ ಹಾಕೋದು ಮತ್ತೆ ಡ್ರಿಪ್ ಸಟ್ ಹಾಕೋದು ಮತ್ತ ಇಂಜೆಕ್ಷನ್ ಮಾಡೋದು ಪ್ಯಾಟಟರ್ ಹಾಕದು ರೈಸ್ಟ್ಯೂಬ್ ಹಾಕೋದು ಅಲ್ಲಾ ಪೇಶೆಂಟ್ ಬರ್ತಿರ್ತಾವ
ಹ್ಮ್ ಹ್ಮ್
ಅದ ತೊಂದ್ರ ಮತ್ ಕೆನಲ್ ಹಾಕಿರ್ತಿೀವಿ ಮುಂದೆ ಡೋಸ್ ಕೊಡೋದ ಇರ್ತ ಮಧ್ಯಾಹ್ನಕ್ಕೆ ಸಂಜೆಕ ಡೋಸ್ ಕೊ ಡೋಸ್ ಕೊಡ್ಬೋದು ಕುರ್ತಿ ಕೊಡದು ಏನ್ ಮಾಡತ್ತೆ ಕೆಮ್ ಬಂದ್ರೆ ಯಾವ್ದ ಕೊಡ್ಬೇಕು ಎಲ್ಲ ಹೇಳ್ಕೊಡ್ತಾರ ಈ ಕೆಮ್ ಇಂದ್ರೆ ಟೇಸ್ಟಿಗ್ ಕೊಡ ಅಂತರ ನೆಗಡಿ ಕೆಮ್ ಇತ್ತಂದ್ರೆ ಲಿ ಕಾಫ್ ಗುಳ್ಗೆ ಕೊಡು ಅಂತಾರ ಮತ್ತೆ ಅಂಟಿ ಬಯೋಟಿಕ್ಸ್ ಅಲ್ಲ ಗುಳಗಿ ಇರ್ತವಲ್ಲ ಗುಳಗಿ ಕೊಡೋದು ಅದಗ ಕೌಂಟ್ರದಾಗ ಒಂದೊಂದ್ ಸರ್ತಿ ಮೆಡಿಕಲ್ದಾಗ ಕೆಲ್ಸತಾರ
ಅಷ್ಟು ಜಾಸ್ತಿ ಏನಿಲ್ಲಲ್ಲ ಅಲ್ಲಿ ಹೊರಗ ಒಳಗೆ ಅಲ್ಲ ಹೊರಗಡಿದ್ರೆ
ಹ್ಮ ಏನಿಲ್ಲ ಎಲ್ಲಾ ಎಲ್ಲಾ ಎಸಿ ಆದ ಎಸಿದಾಗೆ ಮಾಡದ್ ನೋಡ ಮತ್ತ ಅಂದ್ರೆ ಟ್ಯಾಬ್ಲೆಟ್ ಕೊಡಪ್ಪಾ ಅ ಕೇರ್ ಬದ್ ಕೊಡ್ತಾರ ಅದು ಗುಳಗಿ ಅದು ಕೊಟ್ ಕರಿ ಮತ್ತ ಅದೇ ಟೈಮ್ ಟೇಬಲ್ ಹೇಳ್ಬೇಕ ಬಿಲ್ ಹಾಕ್ಬೇಕ ಅಷ್ಟೇ ನೋಡ್ ಕೆಲ್ಸ ಮತ್ತೆನಿಲ್ಲ ಮತ್ತ ಅದೆ ಊಟ ಹಡ್ಯೂಟಿ ಅಂಗ ಬಂದ ಸಾವಿರ ರೂಪಾಯಿ ಒಳ ಒಟ್ಟೆ ಅಂದ್ರೆ ಮತ್ತೆ ಒ ಐ ಸಾವರ ರೂಪಾಯಿ ಹದಿನೈದ್ ಸಾವರೂಪಾಯಿ ಆಗುತ್ ನೋಡು ಅಷ್ಟೆ ನಾವನ ನಮ್ಗ ಲೈ ಲೈಸೆನ್ಸ್ ಬಂದಿಲ್ಲಲ್ಲ ಲೈಸೆನ್ಸ್ ಬಂದ್ರೆ ಒಂದ್ ಮೂವತ್ ಕೊಡ್ತಾರ ಏನ ಲೈಸನ್ಸ್ ಇಲ್ಲ ಏನಿಲ್ಲ ಅಂದ್ರೆ ಅದಕ್ಕೆಲ್ಲ ಅಷ್ಟ ಕೊಡ್ತಾರ್ ಅವ್ರು
ಹೌದಾ ನಮ ದೋಸ್ತಾನ ಜೆ ಎನ್ ಎ ಮುಕ್ಸ್ಯನ ಅವನ್ದು ಅವನ್ದು ಸರ್ಟಿಫಿಕೇಟ್ ಅದೆೇ ಎಲ್ಲ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಅದು ಏಳ ವರ್ಷದ ಇವಾಗ ಮೂರನೇ ವರ್ಷ ರನ್ನಿಂಗ್ ಅವನ್ ಮಾಡ್ತಿರೋದ ಅದಕ್ಕೆ ಇವಾಗ ಏನೋ ಎಷ್ಟ್ ಕೊಡ್ತಾರ ಅಂತ ಅಲ್ಲಿ
ಹದ ಅವನ್ಗೆ ಕೊಡ್ತಾರೆ ಒಂದು ಇಪ್ಪತ್ತು
ಹೌದಾ
ಹ ಆಯ್ತಗ ಒಂದು ಫೋನ್ ಮರ್ಲ ಆತ ಆಮೇಲೆ ಅಸ್ತೇನೆ ಅ